ಏಳಿ ಚಂಡಲಿ ನಿ ಬಂದಿನ
ಹಾ ಏಳು ಆ್ತಂದ್ರರು ಬಂದಿಲ್ವಾ
ಹ್ಮ್ ಏನ ಬತ್ತ
ಹ್ಮ್ ಊಟ
ಹಾ
ಊಟ
ಊಟ ಹೋಗಿ ಮಾಡ್ಬೇಕು ನಿದು
ನಾನು ಮಾಡ್ಬೇಕು ಈಗ ಅ ಅನ್ನ ಸಾಂಬಾರು ಮಾಡಿರ್ಬೇಕು ಈಗವಾಗಿ ಮಾಡಬೇಕು
ಹ ಹೇಳಿದೆ ಈಗ
ಎ ತಾರ ಸ ಕ
ಕಾಲೇಜಿ ರಾಜೆ ಲೇಟ್ ಹಾಕ್ಸ್ಕೊಬಂದೆ
ಹ್ಮ ಆಕ್ಸ್ಕಬಂದಿ ಮುನ್ನೂರು ರೂಪಾಯಿ ತಕಬಡಿತ್ತು ಮುನ್ನ ರೂಪಾಯಿ ಮೊದ್ಲು ಫ್ರೀಯಗ ಕೊಡ್ತಿದ್ರು ಅದೇನ ಈಗ ಮುನ್ನುರ ರೂಪಾಯಿ ತೊಗೊತಾರೆ
ದುಡ್ಡ ಬ್ಯಾಡ
ಸರಿತಾಗ ಏನ್ ಏನ ಮಾಡ್ತಿದೆ
ನಿಂತೀನಿ ಬಸ್ ಸ್ಟ್ಯಾಂಡಲ್ಲಿ ಇನ್ನೂ ಬಸ್ಸ ಬಂದಿಲ್ಲ
ಎಷ್ಟೋತ್ತಿಗೆಲ್ಲ ಹತ್ತಿಕೊಂಡುಹೋಗ್ತಿದಲ್ಲ ಮತ
ಹಾತ್ಕಕುತ್ಕತಿದ್ದಿ ಇವತ್ತಾರ ಯಾಕಪ್ಪ ಬಂದಿಲ್ಲ ಇಷ್ಟತ್ತರುವೆ
ಟೀ ಸಿ ಕೇಳು ಹೋಗಿ ಅಲ್ಲಿ
ಬತಾದ ಹಳ್ಳಿ ಬಸ್ಸು ಬಾರ್ದ ಏನಾ ಎಷ್ಟೊತ್ತಾರರು ಬತನ ಟ ಸಿಗಳು ಇಲ್ಲಿ ಎಲ್ಲಿದರು ಬಾಕ್ಲ ಹಾಕದ ಯಾರು ಇಲ್ಲ ಬೀಗ ಹಾಕದ ಬೇಗ ಹಾಕೊ ಹೋಗ್ಯಾರ
ಮತ್ತೆ ಅದ ಹೆಂಗೆ ಇಲ್ವಾ ಆಟೋಗಳು ಇಲ್ವಾ ಅದ್ಯಾಕ
ಬತ್ತಾರ ಬತ್ತದ ಎಷ್ಟ ಹೊತ್ತಾರ ಬತಾದ ಬಸ್ ಅದು ಹಳ್ಳಿ ಬಸ್ ಅಲ್ವಾ
ಹ್ಮ್ ನೀಟಾಗೋಷ್ಟಪ್ ನೀಟ್ರಲ್ಲ ಎದ್ಬಿ ನೀಟ್ರಲ್ಲೇ ಹಾಲ್ಟ್ ಆಗೋದ ಬಸು
ಇಲ್ಲಿ ಹಳ್ಳಿಕಟ
ಹಳ್ಳಿ ಕಟ್ಟಲೆ ನಿತ್ಕೊಬಿಟ್ಟದ
ಹಳ್ಳಿಕಟ್ಟಲ್ಲಿ ನಿಂಕತ್ತ
ಹ ಆಲಳಿಯೇ
ಆಲಳ್ಳಿಲೆಲ್ಲ ಅಲ್ಲಿ ಚಿಕ್ಕ ಬೇಗುರು ಚಿಕ್ಕ ಬೇಗುರು ನಿಮ್ಮ ಮುಂದಕ್ಕ ಹಳ್ಳಿಕಟ್ಟಾ ಅದ
ಹ ಅಲ್ಲಿ ಚಿಕ್ಕ ಬೇಗೂರು ಚಿಕ್ ಬೇಗೂರು ಹೋದಾರಲ್ಲಿ ಅಲ್ಲಿ
ಹ ಹಳ್ಳಿಕಟ ಅಲ್ಲೋಗಿತಂಬಕದ ಅಲ್ಲೋಗ ಹಾಲ್ಟ್ ಆಯ್ತ ಬಸ್ಸ
ತರದಲ್ಲ ಮೂಡಿಲಿ ಹೋಯ್ತಾಅನ್ನು ಬಸ್ ಅದು
ತರದಲ್ಲಹುಂಡಿಗೆ ಹೋಗಲ್ಲ ಬಸ್ ಅದು
ಹಂಗ್ ಹಂಗೆ ಹೋದ್ದ ನಿಟ್ರಲ್ಲಿ ಮಿಟ್ರಿಮೀಳಿಂದ ಆಚ್ಚರಿ ಹಂಗೆ ಹೊಂಟೋದ್ದ
ಹ್ಮ್ ಕಂಬ್ರಲ್ಲಿ ಆಳಲ್ಲಿ
ಹಾ
ಮಿಟ್ರ ಕೊಲ್ಗಾಣ ಸೋಮಳ್ಳಿ ಮಳ್ಳಪುರ ಅವನೆಲ್ಲ ಸುತ್ತಕೊಂಡು ಹೋಗಿ ಚಿಕ್ಕಬೇಗುರು ಇರು ಬೇಗೂರು ಎಲ್ಲೆಲ್ಲ ಹೋಗಿ ಹಳ್ಳಿ ಕಟ್ಟಲು ಹಾಲ್ಟ್ ಆಯ್ತಾ
ಚಿಕ್ಕಬೆಗೂರ್ ಗೆ ಒಯ್ತನ ಬಸ್ ಇಂಗ್ ಬರೋದು
ಹ್ಮ್ ಅಲ್ಲೋಗಿ ಹಾಲ್ಟ್ ಆಯ್ತಾ ಬಸ್
ಆಯ್ಕ ಮನ್ಕಂದಿದ್ದೇವೆ ಎಷ್ಟೋತ್ತಿಗೆ
ಹಾ ನಾವು ಹೋಗಿ ನೋಡಬೇಕು ನೋಡ್ತಿನಿ ಹೋಗಿ ಮನ್ಗಿದಾರ ಯನ್ ಅಂತ
ಹ್ಮ್
ಹ್ಮ್
ಹ ಅವೈಕ ಎದ್ದೇಲಾಕಿಂತ ಮುಂಚೆ ಕೆಲಸಕ್ಕೆ ಹೋದ್ರೆ ಮನಿಕೊಂಡ್ ಮೇಲೆ ಮನೆಗೆ ಹೋಯ್ತಿಯ ಅಂದಗೆ ಆಯ್ತು
ಹ್ಮ್
ನಿಮ್ಮ ನೋಡಿದೇವರ ಮನ್ಲಿ ಇದ್ರು ಐಕ
ಹ್ಮ ಒಂದಿನ ಎದ್ದ ಇರ್ತಾರ ಒಂದ್ದಿನ ಎದ್ದಿಯಿರಲ್ಲ.
ಹ್ಮ್ ಭಾವ
ಹ ಎಲ್ಲಿ ಲೇಟ್ ಆಯ್ತ ನೀನು ಹೋಗು ಬರ್ತೀನಿ ನಾನು ಅಂದ
ಬಾವನದು ದಿನ ಲೇಟ್ ಅದ
ಬತ್ತಿದ್ನ ಅದ ಎಲ್ಲಿ ತಿಂಗಳ ಮೇಲೆ ಒಂದುವರ್ ತಿಂಗ ಆಗದ. ಸೇರ್ಕೊಂಡು ಕೆಲಸಕ್ಕೆ ಸಂಬಳನೆ ಕೊಟ್ಟಿಲ್ಲ.
ಏನ್ ಯಾಕ.
ಹ್ಮ್ ಯನಾ
ಕೊಡ್ತೇನ ಸಂಬ್ಳಿ ಈಗ
ನಾನ್ ಇಪ್ಪತ್ ಸಾವಿರ ಕೇಳಿನಿ ಇಪ್ಪತ್ ಸಾವಿರ ಕೊಟ್ರ ಬತನಿ ಇಲ್ಲಾಂದ್ರ ಬರ್ಲಾ ಅಂತ ಹೇಳಿ. ಳಿನ ತನ್ನ ಧ್ಯಧ್ಯಾನ ನೋಡ್ಬೇಕು.
ತಿಂಗಗಳ ಸಾಮನ ಕೊಟ್ಟಿರಂದ ರೀ ಎನಕ್ಕೆ.
ಇಪ್ಪತ್ತ ಆಾರನೇ ತಾರೀಕಲ್ಲಿ ಸೇರ್ಕೊಂಡ್ರದ ಕೆಲ್ಸಕಾಮ.
ಹ್ಮ ಈಗ ಆಗ್ಲಿ ಒಳ್ಳ ಆರನೇ ತಾರೀಕು ಆರ ಆರರು ಹನ್ನೆರಡು. ತಿಂಗಳುಳಂದ ಹೆರಡು ದಿನ ಆಯ್ತಲ್ಲ. ತಿಂಗಳ ಮೇಲೆ ಹನ್ನೆರಡ ದ ಹತ್ತು ದಿನ ಆಯ್ತು.
ಹೋಟೆ ಸಾಮಲಾನ.
ಕೇಳ್ಬೇಕಾಯ್ತು ಇಷ್ಟು ಆಯ್ತು ನಮ್ಗೆ.
ಕ ಹಳ್ತ ಕೇಳ ಇವತ್ತು. ತಸ್ಕಬತ್ ನೀನ್ನ ಏನ್ ಮಾಡಿ.
ಇವತ್ತಾ.
ಹ್ಮ್.
ಹ್ಮ್ ಸೆಪ್ರೇಟ್ ಮಾಡಿಸತೆೇ ಬ್ಯಾಂಕ್.
ಹ್ಮ್ ಕಲ್ಸತನ್ ಈಗ ಇಲ್ ಬತಾನನ್ ಎಲ್ಲ ಅಪ್ಡೇಟ್ ಮಾಡಸ್ಲಿಲ್.
ಹ್ಮ್ ನೀನ್ ಎಲ್ಲ್ರ ಬೇರೆ ಮೈಸೂರ್ ಫ್ಯಾಕ್ಟ್ರಿ ಕೇಳದಾಗ ನೀನ್ ಹೋದಾಗ.
ಫಸ್ಟ್ ಹ್ಮ ನೋಡ್ಕೊಳ ಮನೆ ಖಾಲಿ ಮಾಡ್ಕಳ ಫಸ್ಟ್ ಒ ಸುಮ್ನೆ ಇರದು. ಆ ತಗಿ ತಗ ಹೋಗ್ದು ಹ್ಮ್ ಹ್ಮ್. ಹ ಅಪತ್ ಕೊಡ್ಬೇಕ.
ಎಪ್ಪತ್ತು.
ಹ್ಮ್ ಹ್ಮ.
ದುಡ್ಡು ನೀವು ಈಗ.
ಬಡ್ಡಿನೂ ಕೊಟ್ಟಿಲ್ಲ.
ಹಾ.
ನ್ ಮಾಡಕ.
ಅಷ್ಟ್ರ ಎಪ್ಪತ್ ಮರೆ ಮೇಲ್ಗಯ್ತಾ.
ನೋಡ್ತಾರ ತಕ್ಕ ಕ ಯಾಕ್ಸಿದ್ರಲ್ಲ ಹಡು ಕೊಡಂಬಟ್ಟ ಈಸ್ಬಿಟ್ಟು. ಗಾಪ್ಚೆಪುನ್ ಕುಣಂತ ರಗ. ನಂಗು ಅದಕ್ಕೂ ಸಂಬಂಧ ಇಲ್ಲ ಅನ್ಕ ಕುಂತಾರ. ಹಾ. ಬೇಡ ಬೇಡ ಅಂದ್ರು. ಓಡೋಣ ಈ ಕಡೋಣ ಅಂದ್ಬಿಟ್ಟು ಈಸ್ಕಂದ್ರು.
ಹ್ಮ್.
ನಾಮ ಕೈ ಒಡ್ನ.
ಹ ಮೊದ್ಲೇ ಹಚ್ಂದ ಗೊತ್ತಿದ್ದಿ ಬತ್ತಿದ್ರು ಬತ್ತಿದ್ರು ಎಷ್ಟ ಗಾಗ ಆಯ್ತು.
ಇಸ್ಕಾನ ನನರಮ್ಮಬೂ ತಕ್ಕ ಇಸ್.
ಚುಚಕನ್ನ ಗಡ್ತನಮ್ಮ.
ಈ ಚುಚ್ಕಣ ಗಾಡೋದಿನ ನಿನ್ನೆ ಸಾಯಂಕಾಲ ಸಿಕ್ಕಿನ. ಮೊನ್ನ ಬೆಳಗ್ ಬೆಳಿಗ್ಗೆನೇ ಸಿಕ್ಕಿದನಂಗ ನಡ್ಕೊಬೇಕಾರ್ರ.
ಹಾ ನಿನ್ನೆ ಕೇಳ್ತನೆ ನನ್ಂಗಾರ
ನನ್ನೇ ಕೇಳದು ಇಪ್ಪತ್ ಸಾವಿರ ನನ್ ಕರ್ ಕೊಟ್ಬಿಟ್ಟನ
ಹಾ
ಕುಯ್ಬಕರ್ ನ ನಾ ಈಸ್ಕೊಬಟ್ಟುನಿ ನಾನು ನನ್ಕಲ್ ಕೊಟ್ಟನಿ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡಮ್ಮ ಊರ್ಗ ಅಂದ್ಬಿಟ್ಟು
ಹ್ಮ
ನಾನನ್ ಸಿಕ್ಕಾ ಕುಂತೀನಿ ನನ್ನ ನನ್ನ ಅಂತಾನ ನೀನ್ ಕಲ್ಸಾನೆ ಕೊಟ್ಟದು ಅಂತ
ಹಾ ಕೇಳದಲ್ಲಿ ಯಾರ ಅಂತೇಳ್ಬಬೇಕಯ್ತು ನೀನು
ಹಂಗ ಮಾಡ್ತೀನ ಕೆಲ್ಸ ಮಾಡ್ಕೊಂಡ ಮದ ಹ ಏನೇ ಹಿಂಗೆ ಇರ್ತಾರೆ ಇವ್ರೂ ಒಂದು ಗಂಟೆ ಹೇಬಿಟ್ಟು ಕೈಯ್ಯಕ್ತಗಾಯ್ತು ಈಥರ ಇದ ಮಾಡಾತಾರ ಅ ನಮ್ಗೇನ್ ಗೊತ್ತು
ಸರಿಂಗಗೆ ಕಷ್ಟಪಡ್ತಿಮವಿ ಸರಿ ನನ್ ತರ್ಟ್ಲಿಬೇಕು ಏನ್ ಮಾಡ್ಕೋದು
ದುಡ್ ಇದ್ರ ಕಿಸಿ ಕಿಸಿನ ಹೆಂಗ ನಡ್ತಾರ ದುಡ್ಡು ಇಲ್ಲಯಾರ ಊದ್ಕತ್ತಾರ
ಎಲ್ಲ ಹಂಗಿನನ
ಹ ಮೂರುತ
ಸರಿತ ಬಾ ಬರ ಶತ್ದು ಮಂಗ ಹತ್ ಗಂಟ ಆದ್ದ
ಹತ್ತು ಗಂಟೆ ಹನ್ನೊಂದು ಗಂಟ ಆಯತ ನಡ್ಕೊಂಡೆರುಬ್ ಬತ್ತಾನ ಬೇಗೂರಿಂದ
ಅಷ್ಟತೂರಿಂದ ಎಳಗಡೆ ನಡ್ಕೊಂಡ ನಡ್ಕೊ ಬರ್ದ
ಬತ್ತನ್ನ್ ಮಾಡಿ ಗಾಡಿನ ತಕೊಂಡ ಇದ್ಮಕ ಕಷ್ಟ ಅಷ್ಟ ಸುಖಿಗೆ ತಕೊಂಡಿರೋದನ್ನ ಅವ್ರಿಗೆ ಸಿಕ್ಸ್ಬಿಟ್ಟು ಬನ್ನಿ ನಿಮ್ಮ ಗಾಡಿ
ಹಾ
ಮಸ ಎಂಗನಲ್ಲ ಗಾಡಿ ತಕ್ಕೊಂಡಿ ಅಲ್ಲಿ ಇಲ್ಲಿ ಸಿ ತಕೊಂಡ ತಕೊಂಡ ಇ ಗಾಡಿನ ಒಂದು ಇರ್ಬಿಡ್ ನಮ್ಗೆ ಓರಾಡಕ ಈಗ ಆದ್ನ ಇಲ್ ಬರ್ದಂಗ ಮಾಡ್ಕೋ ಕುಂತಗಾನ
ಈ ಗಾಡಿ ತಗಾರ ಕಟ್ಟಕ ಪರಿಸ್ಥಿತಿ ಇದ್ದಾರೆ ಈಗ
ಹಾ
ಈಗೊಂದು ಆಡಿತಂರ ಕಟ್ಟ ಪರಿಚರಿದ್ದರಿಂತೆ
ಗಾಡಿ ತಕಂದ್ರ ಇಕ್ಕಟ್ಟ ಇಕ್ಕಟ್ಟಗನದೇರಿ ಅದ ನಂಗ ಗಾಡಿ ತಕಂದ್ರ
ಹ್ಮ
ಕಟ್ಟಿ ಕತಿ ಏನ ಧೈರ್ಯ ನಂಗಗೆ ಅದ ತ ತಕ ಬಬೇಕು ಅನ್ನೋದು ಅದ ನಂಗ ನಾನೇ ಬ್ಯಾಡಮ ಸುಮಮ್ಮ ಇರೋದಷ್ಟೇ ಯ ನಮ್ ಯಾರ ಹೆಸ್ರಲ್ಲೂ ಗಾಡಿ ಕೊ ಈ ಗಾಡಿ ಬರ್ಲ್ಲ
ಹ್ಮ
ಹ್ಮ್ ಎಲ್ಲೆಲ್ಲ ಹಾಕಾಗವ ಡ್ಯೂ ಕುಂತವ ಎಲ್ಲರ ಲೇಟ ಕಟ್ಟಿ ಕಟ್ಟಿ ನಮ ಯಾರ ಹೆಸ್ರಲ್ಲೂ ಬರಲ ತಾಕಬೇಕು ಅಂದ್ರೆ ತಾಕೋಬೇಕು ಅಂದ್ರೆ ತಾಕೊಳ್ಳಲೇಬೋದು ಹೊಸ ಗಡಿನ ತಾಕಂದ ಕಟ್ತೀನಿ ಇ ಬೇರೆ ನಂಗಗೆ ಅದ ಆದ್ರೆ ಬ್ಯಾಡಯ
ವಾಸ ಒ ಸೆಕಂಡ್ಸ್ ತ
ನೀರ ಆ ಗಾಡಿನ ಅವನ್ ಸಿಿಕ್ಸ್ ಪುಟ್ಟಕತಗು
ಹಾ ದುಡ್ ಕಡ ಗಂಟ ಕೊಡನೆ ಗಾಡಿ ಈಗ
ಹಾ
ದುಡ್ಡು ಕೊಡಕೊಂಡು ಕೊಡ್ಲ ಅಂತಿದ್ದ ಗಾಡಿಯ ಅಂದ
ಗಾಡಿನ ಹ ಹಡುಗ್ ಮಡಗಿದಾನಂತ ಇಪ್ಪತ್ತದ್ ಸಾವಿರ
ಅದನಯ
ಹಾ ಆ ಗಾಡಿನೇ ಬೇರವ್ರ ಆಡಗ್ ಮಡಗಿದ್ದಾನ ಅಂತ ಕವಲ್ಲ ಅಂದೆವ್ರಗ್
ಹ್ಮ ನೆಲ್ಲ ಸರ್ ಕೊಡ್ತ ಅಂತ ಹೇಳ್ಬೇಕಯ್ತನಿ ನೀವು
ನಾ ಕೇಳಿಲ್ಲ ಗಂಡಸ್ಗಳ ಮಧ್ಯೆ ನಾವು ಮಾತಾಡ್ಬಾರ್ದು ಬೇಡ
ಅದೆಲ್ಲ ನಾವು ಮೂವತ್ ಸಾವಿರ ಕೊಟ್ಟ ಗಾಡಿ ತಕೊಂಡೀವಿ ಮೂವತ್ ಸಾವಿರ ಕೊಟ್ಟ ಗಾಡಿ ಮನೆ ಮಳಿ ಕಂದಿದೆ ನಲ್ವ ಸಿರ
ಮಾ ತಾಡಲ್ಲ ನಾ ಮಾತಾಡಾಗಿದ್ದೆ
ದುಡ್ಡು ದುಡ್ಡು ಕೈಲಿಕ್ಕ ಮಾತಾಡ್ಬೇಕಕ್ಕ ನಾವು
ನಾ ಮಾತಾಡಾಗಿದ್ದ ನ ಮಾತಾಡಿಲ್ಲ ನೋಡು ಗಂಡಸ್ಕಳ ಮುಂದ ಹೋಗಿ ಬಾಯ್ ಬಿಡ್ತಾಳ ತನ್ಸ್ಕಳದ್ ಬೇಡ
ಹ ಯ ನಿಜಾದ ಯಾರ ಏನ ಅನ್ಕಬಿಡು ನಾವು ದುಡ್ಡ ಕೈ ಇರ್ಕ ಮಾತಾಡ್ಬೇಕು ಈಗ ರೇವಣಗ ದೇವಣ್ಣನ್ ನಾವ್ ತರ ಕೊಟ್ಟಿ ನನ್ ಕೇಳನ್ ಕೊಟ್ಟಿ ಈಗ ನನ್ನೇ ಕೇಳ್ತಾನೆ ಈಗ ಫೋನ್ ಮಾಡಿರು ಅದ ರ ಯಾವ್ದತ್ ಕೊಟಿ ಅಪ್ಪ ಯಾವ್ದ ಕ ಕೊಟಿ ಎಪನಿ ಅಣ್ಣ ನ ಕೆಲ್ಸಕ್ ಹೋಯ್ನ ಆವತ್ತಂದ ಮಾಡ್ತಾನ ನಂಗ ಕೆಲ್ಸಕ್ೋಯ್ತನ ಕಣ್ಣ ಕೆಲ್ಸ ಸಕಂದ್ರ ಸೋಮವಾರ ನಾನು ನಿ ಕೊಡ್ತೀ ಕಣಿ ಸರಿ ಸರಿ ಬಿಡ ಪಾಯಸನ್ನೆ
ಹ್ಮ್
ಆ್ರ ೋನ್ ಮಾಡಕಣ ಹ ಹಾಗೆ ಫೋನು ಮಾಡಣ ಅೆ
ಯಾರ ಹಿಂದಿ ಅವರು ಬಂದಾರ ಅಂತ ಕಡೆ ಇಟ್ಕಕ್ ಹಯ್ಯಕ ಬಂದಿದ್ದು ನಾವು ಆತ್ತುಿಗೆ ಕ್ಯಾಂಚಪ್ಪ ಜೆಲ್ಲಿ ಕೆ್ಯಾ ಸ್ವಲ್ ಪತ್ರ ಅಪ್ಪಮಗ ಪೇಲ್ಸೇಲ್ ಜರುದ ನಿಕ ಇ ಅವರು ಕರಕ ಬಂದ ನೀಟ್ಟಿಗೆ ಕುಯಕ
ಲೋಡ್ ತುಂಬಾಕ್ಕೆ
ಇಟ್ಗ
ಲ್ಲ ಅಪ್ಪಾಜಿಅಲ್ಗೋಗದು
ಹಾ ಅಲ್ಲಿ ಕೆಲ್ಸ ಇದಕ ಮುಕಂದಾನ ಇಲ್ಲಿ ಕರ್ಕ ಬಂದ್ಬಿಟ್ಟ ಇ
ಏನಕ್ಕೆ ಇಟ್ಗಲ್ರು ತುಂಬಾೇಕೆ
ಇಟ್ಕಗಳು ತುಂಬ ಇಟ್ಕಪ್ಯಾಟ್ಲಿ ಕೆಲ್ಸ ಇಲ್ದಿಯ ಹಿಟ್ಗಗಳು ಒಣಗದಯ ಇಲ್ಲಿಗ ಮುಕಂದಾಂಡ ತೋಟಕ್ಕೆ ಬಂದಿರು ಅಪ್ಪಮ್ಮಂಗ ಇಬ್ರು ಕ್ಯಾಾಸಕ ಇಂಡಿಯವರು
ಹ ಅವರಾ
ಹ್ಮ್
ಅವರು ಕುಯ್ತಾಳ ಕಣ್ ನಾಯಿ ಕನ್ನಡ ಆರ ಒಂಚೂರು ಸದ್ವಿಲ್ಲ
ಸಿದ್ವಪತ್ವ ಮಾಡ್ಕೋತೇತಕ
ಹ ಎಲ್ಲ ಚೆನ್ನಾಗಿ ಅವರು ಎಲ್ಲ ಇದ ಕಾಪಲ್ಲ ಹಯ್ತ ಆ ಅವನ್ನು ಉಳಿಸಕಬಡು ಬ
ಅದಕ್ಕೆ ಮುಂಜಿಕ್ಕಕನಾಗ ಎರಡು ಲಕ್ಷ ಕೊಡ್ಬೇಕು ನಾವು ಕೊಡ್ಬೇಕ ಅದಿನೆಂಟು ಸಾವಿರಕ್ಕೆ ಕೊೋಗಿಡ್ಬ ಅದಕನೆ
ಹ್ಮ್
ಹ
ಎಷ್ಟ ತಕಾತದೆ
ಸರಿ ತಗಂದ ಐದುನಿಮಿಷ ಫಾರ್ಮ್ ಮಾಡ್ತಿ ಒಂದ್ ಐದ್ ನಿಮಿಷ್ರ ಮಾರ್ತನಿ ಹ ಮಾಡ್ತ ಅವ್ವ ಮಾಡ್ತದ
ಹಂಗೆ ಅನ್ನ ದಿ ಸರಿ ಕಪ್ಪ ಆಯ್ತು